ಹಲೋ ಎಲ್ಲವಾ ಎಲ್ಲಿದೆ ಎಲ್ಲಿದ್ದೀಪಾ.
ಪುರ ಇಲ್ಲಿ ಚಿಕ್ಕಮಂಗು ಹ ಎಂತ ನೋಡ್ತಾ ಇದದ್ದ ಮರ ಆಯ್ತು ಮಾರಾಯ ನಿದ ಆಯ್ತ ಮಾರಾಯ. ಎಂತ ಮಾಡಿದೆ ಮಾರಾಯ ಊಟ ಇವಾಗ.
ಇವಾಗ ಇದು ನಮ ಸೈಡ್ ಚಪಾತಿ ಮತ್ತು, ಬೆಂಡೆಕಾಯಿ ಪಲ್ಯ ಮಾಡಿದ್ರು ಉಂಡೆ
ಎಂತ ಮರ
ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತ ಟಮಟಿ ಸಾಂಬಾರು ಅನ್ನ ಮಾಡಿದವಿ.
ಮರ ನಿಮ್ ಕಡೆ ಮುದ್ದೆ ಪೆಮ್ ಫೇಮಸ್ ಅಂತಲ್ವಾ
ಏ ಮುದ್ದೆ ಬಾರಿ ಫೇಮಸ್ ಅಯ್ಯ ನಾನೇ ಒಂದು ನಮ್ಮ್ ಉತ್ತರ ಕರ್ನಾಟಕ್ ಚಪಾತಿ ಮಾಡ್ಸಾಂದೆ ಚಪಾತಿ ಮಾಡಿಸಿದ್ರು ಅವ್ರು
ಇಲ್ಲಿ ನಿಮ್ಮ ವೈಫ್ ಅದಾರ
ಹ್ಮ್
ನಿಮ್ಮ್ ವೈಫ್ ನಿಮ್ಮ ವೈಫ್ ಅಂತ ಕೆಲ್ಸ ಮಾಡ್ತಾರ ಮರ
ಹ ಮ್ಯಾರೇಜ್ ಆ ಮ್ಯಾರೇಜ್ ಆಗ್ಲ್ಲಪ್ಪಾ ಈ ದೊಡ ಮ್ಯಾರೇಜ್ ಮಾಡಿಸತೀಯ ನೀನು
ಚಪಾತಿಯ ಯಾರ ಮಾಡಿ ಕೊಟ್ರ ಬರ ನಿಮಗ
ಏನೂ
ಚಪಾತಿ ಯಾರ ಮಾಡಿ ಕೊಟ್ಟಾರ ಮಾರಾಯ ನಿಮಗ
ಚಪಾತಿ ಇಲ್ಲಿ ಖಾನಾವಳಿ ಹೇಳಿದ್ವಿ ಖಾನಾವಳಿರ ಮಾಡಿ ಕೊಟ್ಟಾರ
ಹ ಹಾ ಖಾನಾವಳಿ ಮಾಡ್ತ ಅಂದ ಬಡವರ ಶ್ರೀಮಂತರ
ಇಲ್ಲಯ್ಯ ನಾನ ಇಲ್ಲಿ ದುಡ್ಯಾಕ್ ಬಂದೇನಿ ನನಗೆ ದಿನ ಪೇಮೆಂಟ್ ನಾಕ್ನ್ನುರೂಪಾಯ ಉಳಿತದೆ ಅಲ್ಲಿ ಊಟಕ್ಕೆ ಒನ ನೂರು ರೂಪಾಯಿ ಹೋತದೆ
ಎಂತ ಕೆಲ್ಸ ಮಾಡ್ತ ಮಂಡೇ ಮಂಡೆ ಉಂಟು ಮಾರಾಯ
ನಾನು ಇಲ್ಲಿ ಇಲ್ಲಿ ಉಡುಪಿ ಹೋಟೆಲ್ಲ್ಲಿ ಕೆಲ್ಸ ಮಾಡ್ತೇನೆ ಬೆಂಗಳೂರಲ್ಲಿ ಫೇಮಸ್ ಉಡುಪಿ ಹೋಟೆಲ್ ಅಂತ ನೌಕರಿ ಮಾಡೋ ಜನಗಳಿಗೆ
ಹಾ ಮರಯಾ
ಹ ನಾನು ಮುಂಜೆನೆ ಎಷ್ಟು ಕೋತೀನ ಅಂದ್ರೆ ಐದ್ ಗಂಟೆಗೆ ಹೋಗಿ ಒಂಬತ್ತು ಗಂಟೆಕ್ ಬರ್ತೇನೆ
ಮಾರ ನೀ ಎಂಟ ಎಂಟ ಅವರ್ ಡ್ಯೂಟಿ ಆಯ್ತು ಕಣ್ಣಯ್ಯ ನೀನು
ಅವರ ಡೂಟಿ ಮಾಡ್ತನಿ ನಾನು
ಬೆಳಿಗ್ಗೆದೆ ಎಷ್ಟು ಗಂಟೆ ಹೋಗ್ತೀರಾ
ಇತೇನೆ ಐದಕ್ಕ ಹೋಗಿ ಐದು ಆರು ಏಳು ಎಂಟು ಒಂಬತ್ತು ನಾಕ್ ಐದು ಅವರ್ ಅವರ್ಸ್ ಡ್ಯೂಟಿ ಮಾಡ್ತೇನೆ ಅಷ್ಟೇ.
ಬೆಳಗ್ಗೆನ ಬೆಳಗ್ಗೆನ ಒಂಬತ್ತು ಗಂಟೆಗ
ತಿಕ್ಕದ ಓನ್ಲಿ ಮುಸರಿ ತಿಕ್ಕದ
ಮರಯ ಎಂತ ಕೆಲ್ಸ ಮಾಡ್ತೇನೆ ನೀನ್ ಎಜುಕೇಟ ಎಜುಕೇಶನ್ ಎಂತ ಮಾಡಿದ್ರ ಮಾರ ನೀ ಬಿ ಆ ಬಿ ಬಿ ಎಂತ ಮರ ನೀನು ಇಂತ ಇಷ್ಟ ಮಾತಾಡ್ತೀ ಬಿ ಎ ಬಿ ಬಿ ಎ ಅಂತ ಬಿ ಎ ದಲ್ಲಿ ಎಂತ ಕಾಣುತ್ತ ನಿನಗೆ ಏನುಂಟಯ ಬಿ ಎ ಅಲ್ಲಿ ಏನುಂಟು ಮ ಏನ್ ಏನ್ ಬೇಕರದಯ
ಇಲ್ಲ ಮರಯಾ ನನಗೆ ನಾಲೇಜ್ ಬರ್ಲಿಲ್ಲ ಹಿಂದೆಡೆ ನಾನ ಬಿ ಎ ರೆಗ್ಯುಲರ್ ಕಾಲೇಜ್ ಹೋಗ್ಲಿಲ್ಲ.
ಹ್ಮ
ಹ್ಮ್ ಅದಕ್ಕೆ ನನ್ಗೆ ಒಂದು ಬಲ್ಲೆ ಟೀಚಿಂಗ್ ಕೊಡಕ್ ಹೋದೆ ಅವ್ರ ನಿನಿಗೆ ಏನು ನಾಲೆಜ್ ಇಲ್ಲ ಯಾವ ಯುನಿವರ್ಸಿಟಿ ಯಿಂದ ಓದಿದೀ ಅಂತ ಅಂದ ಏನ್ ನಾಬಟ್ಟ ಮಾರಾಯ ನಾನು ರಾಯಚೂರಿನ ಸೆಟಲ್ ಮಾಡಿದ್ದೆ ನಾನು ಈ ಕಡೆ ಬೆಂಗಳೂರಲ್ಲಿ ದುಡಿಯಕ್ ಬಂದೆ ಮನಿ ಪ್ರಾಬ್ಲಮ್ ಅಂತ ಹೇಳಿದೆ. ನಿನ್ಗ ಏನ್ ನಾಲೆಜ್ ಇಲ್ಲಯ ಹೋಗಿ ಇಲ್ಲೆರ ಕೆಲ್ಸ ಮಾಡ ಹೋಗ ಸುಮ್ನೆ ಒಂದ್ ದಿನಕ್ಕೆ ಐನೂರು ರೂಪಾಯಿ ಪಗಾರ ಕೊಟ್ಟಲ್ಲಿ ಹೋಗಂತ ಅಂದ್ರು ಅವ್ರು
ದೇವರು ಹೋಗಿ
ಬೆಂಗಳೂರಲ್ಲಿ ದುಡಿತಾ ಇದ್ದೀನಿ ಮೊನ್ನೆ ಟ್ರೈನ್ ಅಲ್ಲಿ ಏನ್ ನಮ್ಮ ಈ ಕಡೆ ಯಾರ ನಿಮ್ಮ್ ಉತ್ತರ ಕರ್ನಾಟಕ ಹುಡುಗಬ್ಬನು ಬಂದು ಕುಂತು ನನ್ಗೆ ಯಮರ್ಸ್ತವನೆ
ಎಂತ ಮಾತಾಡ
ಏನಂತ ಎ ಇದು ನನ್ ಸೀಟಯ್ಯ ನೀ ಯಾಕ ಬಂದ್ ಕುಂತಿಯಾ ನೀ ಎಲ್ಲಿಂದ ಬಂದೆ ಅಂತ ನನ್ ಇದ್ರು
ನೀನ್ಂತ ಮಾತಾಡದ
ಹ್ಮ್ ಹೋಗಯ್ಯ ನಾ ನೀ ಇಲ್ಲಿ ಬೆ್ಯಾಂಗ್ಳೂರಲ್ಲೇ ಊಟಿ ಬೆಳದವನ ಅಂತ ಅಂದೆ ಅವಾಗ ಸರ್ದ ನಿಮ್ ಉತ್ತರ ಕರ್ನಾಟಕ ಮ ನಿ ಭಾಳ ಇದೆದರ್ ಮರಯಾ
ನಮ್ ಉತ್ತರ ಕನ್ನಡಕ್ ಬಂದ್ದ ಚಲ ಬೆಂಗ್ ಬಿಡ್ತಾರ ಬ ಬಿಟ್ರೆ ಬಿಟ್ಟದ್ದು ಬಾಳ ಬಾಳ ದೂರ ಆಯ್ತ ಬರ ನಿನ್್ಗೆ
ಹೌದ ಹೌದು ಅಯ್ಯ
ಈ ಎಂತ ಮಾಡ್ಕೋನ ನಮ್ದು ಏನಿಲ್ಲ ಕಾಲು ಚಲ ಹಓ ಮನೆಯಲ್ಲಿ ಕೆಲ್ಸ ಇದೆ ಹಳ್ತಾರೆ ಅದೇದು ಹತ ನಾವು ಬರ್ತೇವೆಟ ದ ಮಾಡ್ತವಿ ಒಂದು ಮಂತ್ಲಿ ಮಂತ್ಲಿ ನಾವು ಕಳತಿರ್ತವ ಆ ಕಡೆ ಆ ಕಡೆ
ಹೌದಾ
ನಿಮ್ ಕಡೆ ಬೆೇಗಳೂರು ಸೈಡ್ ಬರ್ಿರ್ತ್ ಒಂದ ಆರ್ ತಿಂಳಗ್ ಒಂದ್ ಟೈಮ ಅಲ್ಲ ಬರ್ತಿರ್ತತೆ ನೋಡಿ ನಿಮಗ ಅಫ್ಘಾನಿಸ್ತಾನ್ ಅಲ್ಲ ಎಂತ ಮರ ಹಾ ಮರ ಇಲ್ಲ ಬರ ಇನು ಇಷ್ಟ ಇಷ್ಟ ಮಂಡೆ ಉಂಟು ನೀನ್ ಬಿ ಎಕ ಮಾಡಿದ ಮರ
ಬಿ ಎ ನನಗೆ ನಾನು ಮಾಡಿದ್ದು ಪಿ ಯು ಸಿ ಸೈನ್ಸ
ಹೌ ಬರ
ನನ್ಗೆ ಎಿಂದೆಡೆ ನನ್ಗೆ ನಾಲೆಜ ಬರ್ಲಿಲ್ಲ ಇದರು ಮುಂದೆ ನೀಟ ಗೀಟು ಓದ್ಬೇಕಂದೆ ನನ್ಗೆ ಇಂಟ್ರೆಸ್ಟ್ೇ ಬರ್ಲಿಲ್ಲ ಬಿ ಎ ಮಾಡಿದ್ರ ಒಬ್ ಟೀಚಿಂಗ್ ೀಚಿಂಗ್ ಫಲ್ಡ್ ಮಾಡ್ ಅಂತ ಮಾಡ ನ ಇ ಇಂಟ್ರೆಸ್ಟ್
ಇ ಇಂಟ್ರೆಸ್ಟಂಗ್ ಇಂಟ್ರೆಸ್ಟ ಇಷ್ಟ ಅಂತೂ ಅದಲ್ಲಂಟ ಬಿಯದ ಉಟು ಚಕ್ಕನ್ ಉಟು ಆರ್ಮಿ ಉಂಟು ಪೊಲೀಸ್ ಸಿಂಧು
ಇಲ್ಲ ಏನ್ ನೈಟ ಇಲ್ಲ ಪೊಲೀಸ್ ಗಿಲೀಸ್ ಕಂಪ್
ಎಸ್ ಡಿ ಟ್ರೈ ಮಾಡ್ಬಾರಧು
ಹ ಎಸ್ಡಿ ಬಿಬ್ಡ ಮ ಕಾಲ್ ಾರ್ ಆಗಲ್ಲ ವರ್ಷದಾಗ ಎರಡು ಹತ್ತು ಪೋಸ್ಟ್ ಕರ್ದ್ರ ಜಾಬ್ ಆಥವಾ ಐಟ ಎರ್ಲ್ಲ ಜನಗಳು ಎಲ್ಲರೂ ಎಸಡಿ ಹಾಕೊಂಡ ಕುತ್ ಬಿಡ್ತಾರೆ ಹ್ಮ್ ಸೈಡ್ ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕಂದ್ರೆ ನಾ ಬಿ ಎ ಮಾಡ್ಬಿಟ್ಟೆ
ನಮ್ ಕಡೆ ಒಂದು ಗಾದೆ ಉಂಟು ಮರ ಅದು ನಿ ಮರಾಯ ನಾನು
ಏನ್ ಹೇಳ
ಪ್ರಯತ್ನ ಅ ಸ ಪ್ರಯತ್ನ ಸವತ್ತ ಸಾಧನ ಅಂದ್ರೆ ನಮ ಇವ ಕೊಟ್ಟಂಗೆಲ್ಲ ಫಲ ಸಿಕ್ಕೇ ಸಿಗುತ್ತೆ ಇವತ್ತಲ್ಲ ನಾಳೆ ಒಂದಿನ ಫಲ ಸಿಕ್ಕ ಸಿಗುತ್ತೆ
ನಾ ಒಂದೇಳೆ ಮಗ ನಾ ಒಂದಳ ಯನೇ ಡಗ್ರಿ ಬಾರ ನಾೆ
ಇಲ್ಲ ಬರ ನಿನಗೂ ಇಂತ ಮಂದ ಉಂಟು ಇಂತ ಬ್ರೈನ್ ಉಂಟು ಇಂತ ಸ್ಪೀಕಿಂಗ್ ಸ್ಕಿಲ್ ಉಂಟು ನೀ ನೀನ್ಿದ್ರೆ ಅಲ್ಲಿ ಟೂ ಅವರ್ಸ್ ಫೋರ್ ಅವರ್ಸ್ ಕೆಲ್ಸ ಮಾಡ್ತೇವಿ
ಏನ್ ಮಾಡ್ತೀವಿ ನೆಮ್ಮದಿಿಯಗಿರ್ತೀವಿ ನಾವು ಮುಸರಿತಿಕ ಅಂದ್ರೆ ನಿನ್ ಏನ್ ಗೊತ್ತಾಯ ಇನ್ನೊಂದು ಎಲ್ಲರೂ ಕೆಲಸ ಮಾಡಕ ಬೇರೆ ಗೋರ್ಮೆಂಟ್ ಜಾಬ್ ಮಾಡಕ್ ಹೋಗಲಿ ಹಂಗೆ. ಯಾಮರ್ಸ್ತರೆ ಗೊತ್ತಾ ನಮಗೆ ಬೈತಾರೆ. ಏನ್ ಮಾಡ್ತೀಯ ಕೆಲ್ಸಾ ಹಂಗ ಹಿಂಗ ಹಾಕ್ ಬಿಡ್ತಾರೆ ನಮ್ಮ ಮುಸರುತಿಕ್ಕ ಪಾಡ ಎಲ್ಲ. ತಂದು ಪ್ಲೇಟ್ ಮುಂದೆ ಹಾಕ್ತಾರ ಬಡ ಬಡ ತೊಳೋದ್ ಇಟ್ಬಿಡೋದು.
ಏನ್ ಪ್ರೆಷ್ಾರ್ಲ್ವಾ ಕೆಲ್ಸ.
ಫ್ರೆಜರ್ ಎಲ್ಲ ನಾಲ್ಕ್ು ಅವರ್ಸ್ ಡ್ಯೂಟಿ ಅದಏನ್ ಬಾಳಿದಾನು.
ನಾಲ್ಕು ವರ್ಷ ಡೂಟಿ ಮಾಡಿದವ ಮತ್ತೆ ಏನ್ ಕೆಲ್ಸ ಮಾಡ್ತಾರೆ
ಮತ್ತೆ ಏನಿಲ್ಲ ಹೋಗಿ ರೆಸ್ಟ್ ಮಾಡ್ತೀನಿ ಮತ್ತೆ ಸಂಜೆಗೆ ಇದು. ಈ ವರ್ಕ್ ಮಾಡ್ತೇನೆ ನಾನು.
ಎಂತವರ್ಕು. ಡೆಲವರಿ ಕೆಲ್ಸ ಮಾಡ್ತೇ ಮರ ಡೆಲವರಿ ಕೆಲ್ಸದಲ್ಲಿ ಎಂತ ಎಂತ. ೌಂಟು ಬರ ನಿಿನಗೆ ಸಾಲರಿ ಉಂಟಾ ಅದರಲ್ಲಿ. ವರಲ್ಲಿ
ಹ್ಮ್
ಟರ್ನ್ ಮಾಡ್ತೀವಿ
ಮಂತ್ಲಿ ಒಂದ ಏನಿಲ್ಲ ಅಂದ್ರೆ ನಾ ಎಷ್ಟ ಮಾಡಿ ಹದಿನೈದು ದಿನ ರೆಸ್ ಮಾಡತನೆ ಆ ಕಡೆ ಮಾಡಿ ಪಸೇರ್ ಮಾಡ್ತನೆ ನಾನು
ಹದ್ನೈದು ದಿನ ಏನಕ್ಕೆ ರೆಸ್ಟ್ ಮಾಡ್ತೇ ಮರ ನೀನು ಜೂನ್ ಜೂನ್ಲ್ಲಿ ರೆಸ್ಟ್ ನಾಟ್ ಇಂಪಾರ್ಟೆಂಟ್ ರೀಸ್್ಟಾರ್ಟ್ ಇಸ್ ಮಟ್ ಮೋಸ್ಟ್ ಡೇಂಜರ್ಫುಲ್ ವರ್ಡ್
ಹೌದಾ
ಹಾಂ ಮರ
ನಾನು ಪಿಯ ಯುಷ ಇಲೋಲ್ಲಿ ಒಬ್ಬ ಎಡ್ಡುಕೋಕಿದ್ದ ಅವ್ನಂತರು ಬರೇ ಚೆನ್ ಚನ್ ಬಾಳ ನುರುಮ್ರು್ ೊಂದು ಬಾಳಹಣ್ಣ ಕೊತಾನ ಅವ್ ಏ ನಾನ ಅಲ್ಲಿ ಊಟ ಮಾಡಲಿ ಬಾಳಹಣ್ಣ ಕೊಡ ಅ್ರೆ ರೂಮ್ ರೂ್ ಬಾಹಣ್ಣ ಕೊತಾನ
ನೀರ ಮಾಡ್ಬಿಡು ಮನೆೆ ಅದರಲ್ಲಿ ಕಷರ್ ಇಲ್ಲ ಬಾಣ ಕೊಡುದು ಬಾ ಬಾಳೆಹಣ್ಣು ನೀಡದು ಬಾಳೆಹಣ್ಣು ಕೂಡದು
ಅದಕ್ಕೆ ನಾ ಏನಂದ ನ್ ನನ್ಗ ಏನ್ ಬಿಡಪ್ಪಾ ದಿನ ನೂರ ರೂಪಾಯಿ ಕೊಡು ಎಲ್ಲರೂ ರೂಮ್ಗೆ ಕರೆಕ್ಟ್ ಬಾಳಣ ಒಬ್ಬ ಇಬ್ಬರಿಗೆ ಹೆಚ್ಚಿಗೆ ಕೊಡೋದಿಲ್ಲ ಏನು ಇಲ್ಲ ನ ಎಲ್ಲ ಈಕ್ವಲ್ ಕೊಟ್ಟು ಬರ್ತನೆ ಅಂತಂದೆ ನಾನು ಅವನು ಏನ್ ಮಾಡ್ತಾನೆ ಅವನಿಗೆ ಹತ್ತು ರೂಪಾಯಿ ಇಮಲ್ ಪಾಕೆಟ್ ಯಾರು ಕೊಡಸಿದ್ರ ಅವ್ಿಗೆ ಎರಡು ಬಳೆ ಕೊಡ್ತಾನೆ ಅವ್ನು ಹ್ಮ್
ಬ್ರೋ ಅವನಿಗೆ ಹೇಳಿ ಬ್ರೋ ಕಾಯ ಕವ ಕ ಇಲ್ಲಾಸಂತು ಬಸವ ಜಗತ್ ಜ್ಯೋತಿ ಬಸವಣ ನವರು ಕಾಯಕವಕ್ ಇಲಾಸ್ ಅಂತ ಹೇಳಿದಾರ ಅದು ಲಂಚ ಲಂಚ ಅನ್ನೋ ರೂಪ ಬರದ ವಸ್ತು ಪಾಷಣಕ್ಕೆ ಸಮ ಹೇಳಿದ್ರು ಯಾರವರು ಕೆಲಸ ಮಾಡೋರು ಬಾಳೆಹಣ್ಣು ಕೊಡೋರು ಸೇಬು ಕೊಡೋರು ಅವ್ರು ಹೇಳಿ ನಾನು ಹೇಳಿದಿ ಅಂತ ಹೇಳಿ ನನ್ನ ಫ್ರೆಂಡ್ ಹೇಳಣ ಅಂತ ಹೇಳಿ ನೀವು ಹ್ಮ
ಹ್ಮ
ಇವತ್ರಲ್ವಾ
ಹೇಳಿದೆ
ಹಾ
ಹಲೋ.
ಇವಾಗ ಊಟ ಮಾಡಿದಾರಾ.
ಹಾ ಊಟ ಆಯ್ತತ್ ನೋಡ್ ನಿಮ್ದು.
ಏನ್ ಮಾಡಿದ್ರ ಊಟ.
ನಮ್ದ ಇದು ಮಾಡಿದ್ರಪ್ಪ ಚಪಾತಿ ಪಲ್ಯ ಅನ್ನ ಸಾಂಬಾರು ಬಾಳಹಣ್ಣ್ ಕೊಟ್ಟಿದ್ದಾರೆ ಅ ಜೊತೆ ಡೈಜೆಷನ್ ಕ್ಲಿಯರ್ ಅಲ್ಲಿ ಅಂತ ಹೇಳಿ ಡೈಲಿ. ನಮ್ಗೆ ಗ್ಯಾಸ್ಟ್ರಿಕ್ ಸ್ವಲ್ಪ ನಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ.
ಹ್ಮ ಹ್ಮ.
ಹ್ಮ್ ಒಂದು್ ಹೊತ್ತು ಊಟ ಬಿಡ್ತೇನೆ ಡೈಲಿ
ಯಾಕೆ ಮಾತ್ರೆ ಗೀತ್ರಿ ಔಷಧಿ ಕೊೋಡ್ಸ ತಗೋಬೇಕಲ್ಮ್ಮ
ಮತ್ತೆ ಅವಾಗ ನೀವು ಅಲ್ಲಿ ಇದು ಮಾಡ್ತಾರೆ ಅಂತ ಎಕರೆಕ ಕಾಫಿ ಎಷ್ಟು ಲಾಭ ದ ನಿಮಗೆ
ಯಾವ ದಲ್ಲಿ
ಕಾಫಿ ತೋಟ ಮಾಡ್ತೀನಿ
ಕಾಫಿ ತೋಟದಲ್ಲಿ ನ ಮರ ನಾವು ವರ್ಷ ವರ್ಷ ಪೂಡಿ ಕೆಲ್ಸ ಮಾಡ್ತವಿ ಅದೇ ಹಾತ್ತೆ ಬೇರೆಲ್ಲ
ಹೌದಾ
ಒಂದು ಹನ್ನೆರಡು ಲಕ್ಷ ಇನ್ವೆಸ್ಟ್ ಅಂತ ಇನ್ವೆಸ್ಟ್ಮೆಂಟ್ ಆಗ್ತದ
ಹ್ಮ್ ಹ್ಮ್
ಅಲ್ಲಿ ಒಂದ್ ಎಂಟು ಲಕ್ಷ ಲಾಭ ಹ್ಮ್ ಟೋಟಲಿ ಒಂದು ಇಪ್ಪತ್ನಾಲ್ಕು
ಹ್ಮ್ ಹ್ಮ್
ಅದ್ರಲ್ಲಿ ನಾವು ಒಂದ್ ಸ್ವಲ್ಪ ಮನೆಯವ್ರ ಕೆಲಸ ಮಾಡ್ತವಿ
ಹೌದಾ
ಹ್ಮ್ ನೀವ ಏನಾಗ್ತ
ಹಾ ನೋಡಪಾ ಒಣ ಬೆಸಾಯ ತೊಗರಿ, ಹತ್ತಿ ಹ್ಮ್ ಇದು ಬಿಟ್ಟ ಎನಿಲ್ಲ ನಮ್ಮ ನಮ್ಮು ಎರಡ ಎತ್ತುಗಳುದಾವೆ ಸುಗ್ಗಿಯಲ್ಲಿ ನಮ್ಮ ಹೊಲಗಳು ಒಡ್ಕೊಂಡು ಬೇರೆಯವ್ರವರ ಬಾಡಿ ಹೋಡಿಕೊತ್ತಿದ್ದ ದಿನಕ್ಕೆ ಎರಡು ಸಾವಿರ ರೂಪಾಯಿ ಬರ್ತದ ಅಷ್ಟೇ
ಮ ನಿಮ್ ಕಡೆ ಬೇ ಇಂತಲ್ಲಿ ಬೇ ಮತ್ತ ಹತ್ತಿ, ತೊಗರಿ, ಜೋಳ, ಇಂತಲ್ಲೆಲ್ಲಾ ಲಾಭ ಉಂಟು ಮಾರ ನಿಮ
ಲಾಬ ಇದೆ ಪ್ರತಿ ಕ್ವಿಂಟಲ್ಗ ಎಂಟು ಸಾವಿರ ಕೊಡ್ತಾರ
ಪ್ರತಿ ಕ್ವಿಂಟಲ್ ಎಂಟ್ ಸಾವಿರ ಅ್ರ ನೀವ ಎಷ್ಟ ಕ್ವಿಂಟಲ್ ಬೆಳಿತಿರ್ ಹಂಗಾರ
ನಮ್ದು ಬರೀ ಎಡೆಕರೆ ಇದೆ ಒಂದು ಐದಾರ ಕ್ವಿಂಟಲ್ ಆಗ್ತದೆ ಅರವತ್ತು ಸಾವಿರ ಆಗ್ತದೆ
ಅರವತ್ ಸಾವಿರ ಆಗ ನಿಮ ನೀವು ಎರಡು ದಿನ ಹೊಲ್ತಿದೀರ ಮರ ಅದಕ್ಕೆ ಏನ್ ಬೆಲೆ ಕೊಟ್ಟಿ ತಂದ
ಹ
ನೀವು ಎರಡ ದನಗಟ್ಟಿದೀರ ತ ಹೇಳಿದ್ರಲ್ಲ ಮನೆಯಲ್ಲಿ ಅದಕ್ಕೆ ಏನ್ ಬೆಲೆ ಕೊಟ್ಟು ಬಂದಿದ್ರ ನೀವು
ಎಷ್ಟು ಬೆಲೆೆ ಕೊಟ್ಟಾ ಒಂದು ಇಪ್ಪತ್ತು ಕೊಟ್ಟಿದ್ದೀವಿ ಅರವತ್ತ ಅರವತ್ತು ಸಾವಿರ ಕೊಟ್ಟ
ಅಲ್ಲ ನೀವು ಬೆಳೆಯೋದ ಅರವತ್ ಅರವತ್ ಸಾವಿರದ ನೀವು ಅದ್ರ ಡಬಲ್ ಅಮೌಂಟ್ ಧನೆಳ್ ಕೊಟ್ರಿ ನಿಮಗೆ ಇನ್ವೆಸ್ಟ್ ಎಂತ ಹೇಳಿರಲೀಲ ಇಲ್ಲ ಅಲ್ಲಿ
ಇಲ್ಲಯ್ಯ ಈ ವರ್ಷ ನಮ್ಮ ಹೊಲಗಳು ಬೆಳೋದು ಮತ್ತ ಅವ್ರರು ಹೊಲದಲ್ಲಿ ಗಳೆ ಹೊಡಿದ ಒಂದ್ ಅರವತ್ ಸಾವಿರ ಮಾಡನ ಅದ್ರ ಈ ವರ್ಷ ಖರ್ಚ ಆಗಿದೆ ನೆಸ್ಟ್
ಎಂತ ಮಾರಯ ಎಂತ ಮಂಡೇ ನೀವು
ಹ್ಮ್
ಬೇರೆ ಬೇರೆ ವಿಭಿನ್ನ ವಿಭಿನ್ನ ಬೆಳಿಬೇಕ್ ಮಾರಯ ನೀವ
ಬೆಳಿಬೇಕು ಆಕ್ತೀನಿ ನೆಕ್ಸ್ಟ್ ಡ್ರಾಗನ್ ಫ್ರೂಟ್ ಮಾಡಕಂತ ಮಾಡೀನಿ ನೀರಾವರಿ ಮಾಡಿ
ಇಲ್ ಕಜೂರ, ಬಾದಾಮ್
ಹ್ಮ್ ಸರಿತು ಸರಿತೋ ಮಾರಾಯಾ ನನಗೆ ನಿದ್ದೆ ಬರ್ತಾದೆೆ ನಾಳೆ ಕಾಲ್ ಮಾಡ್ತೀನಿ
ಸರಿ ಸರಿ ಸರಿ
ಏನ ಯ